ಹಲೋ
ಹಲೋ
ಮೇಡಮ್ ನಮಸ್ತೆ ಮೇಡಮ್
ನಮಸ್ತೆ ಸರ್ ಆರಾಮಿದೀರಾ
ಅರಾಮ ಇದ್ದಿವಿ ಮೇಡಮ್ ನೀವು
ಸರಿ ನೀವ ಏನಾದ್ರು ಮಾಡ್ತಾ ಇದ್ರ ಸರ್ ಬೇರೆ ನಂಬರ್ ಇಂದ
ಇಲ್ಲ ಇಲ್ಲ ಮಾಡ
ಹ್ಞ ಓಕೆ ಹೇಳಿ ಸರ್ ಊಟ ಟೀ ಕಾಫಿ ತಿಂಡಿ
ಟೀ ಕಾಫಿ ಅಂತಂದ್ರೆ ನಾವ್ ಊಟ ಮಾಡಾರ ಟೀ ಕಾಫಿ ಏನ ಮಾಡಲ್ಲ ಮಾಡ್ಬೇಕು ನಿಮ್ದ ಆಯ್ತರಿ ಮೇಡಮ್
ಮಾಡಿ ಯಾರಿಗೆ ಕೊಡಿಸತೀರಾ ಸರ್
ಹಾರಿಗೆ ಕೊಡ್ಸ ಮೇಡಮ್ ನಮ್ಮ ಹೊಟ್ಟೆ ನಾವ್ ಮಾಡ್ಬೇಕಲ್ರಿ ಮೇಡಮ್
ಹೌದ ಟೀ ಕಾಫಿ ಮಾಡಿ ನಿಮ್ಮ ಹೊಟ್ಟಿಗೆ ನೀವ್ ಹಾಕ್ಕೊಳ್ಳಿ
ಟೀ ಕಾಫಿ ನಾವು ಕುಡಿಯಾರಲ್ರರಿ ಊಟ ಮಾಡರು ನಾವು ಹ್ಮ್
ಒಳ್ಳೇದು ಒಳ್ಳೆ ಅರ್ಥ ಅದು ಅರ್ಥಪೂರ್ಣಬದ್ಧವಾದ ಅಭ್ಯಾಸ.
ಹೌದಾ ಏನ್ರಿ ಅಂದ್ರ ಏನ್ ಅಂತರಿ
ತುಂಬಾ ಚೆನ್ನಾಗಿ ಅರ್ಥ ಇದೆ ಸರ್ ಅದರಲ್ಲಿ
ಏನ್ ಗೊತ್ತಿಲ್ಲ ಮೇಡಮ್ ಅಂದ್ರೆ ಈಗ ನಾ ಮೊದ್ಲಇಂದನು ಇಲ್ಲ ಮೇಡಮ್ ಟೀ ಕಾಫಿ ನ ಕುಡಿದಲ್ಲ ಬಟ್ ಆ ಏನು ಅಷ್ಟ ಇದ ಇಲ್ಲ ಬಟ್ ಅದ್ರ ಸ್ವಲ್ಪ ಇತ್ತ ಇತ್ತೀಚಿಗೆ ಸ್ವಲ್ಪ ನಮ್ಮ ಇವರ್ ಕಲಿತಿದ್ದಾರಿ ಅವ್ರ ಜೊತೆ ನಮ್ಮ ಫ್ರೆಂಡ್ ಜೊತೆ ಯಾವಾಗೋ ಒಂದ್ಸಲ
ಅದ ತ ಹೌದೇನ್ ಸರ್ ದಿನಾ ಕರಿತಾರ ಏನ್ ಸರ್ ಅವರು ದಿನ ಕುಡಸ್ತಾರ ನೀವು ಅವ್ರಿಗೆ ಕುಡಸ್ತೀರ ಅವ್ರ ನಿಮಗೆ ಕುಡಸ್ತಾರ
ಹ್ಮ್ ನಮಗ್ ಕುಡಸಕ್ ಕರಿತರ್ ನಾವ ಹೋಗತಿವಿ ಆರತಿಂಗಳಿಗೆ ವರ್ಷಕ್ಕಒಂದಸಲ ಹೋಗ್ತೀವಿ ಅಷ್ಟದೆ
ಏನೋ ವಾರಕ್ ನಾಕ್ ದಿನ ಹೋಗ್ತರೇನ ಅನ್ಕೊಂಡಿದ್ದೆ ಅದ ಅರ್ಥ ಇಲ್ಲಲ್ಲ ಸರ್ ಹಂಗೆ ಒಂದು ವಾರಕ್ಕೆ ನಾಲ್ಕು ದಿನ ಹೋಗೋದು. ಜೀವನದಲ್ಲಿ ಅರ್ಥ ಅರ್ಥ ಅನ್ನೋದು ಇಂಪಾಟೆಂಟ್ ಹಾ ಎಲ್ಲ ಗೊತ್ತು ಏನ್ ಮಾಡಿದ್ರುನು ಅರ್ಥಗರ್ಭಿತವಾಗಿರ್ಬೇಕಲ್ಲ
ಹ್ಮ್ ಅದು ಅಭ್ಯಾಸ ಮಾಡ್ಕೊಂಡಿಲ್ಲಲ್ಲ ನೋಡು ಅದಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ನಮ ದಿನ ಇಪ್ಪತ್ ಸಲ್ ಕುಡಿಬೇಕತ್ರಿ
ಬೇಡ ಹೌಡ್ರಿ ಸರ್ ಅದ್ರಲ್ಲಿ ಅರ್ಥ ಇರೋದಿಲ್ಲ
ಅದೇ ಏನೇ ಮಾಡಿದ್ರೂನ ಅರ್ಥಗ ಗರ್ಭಿತವಾಗಿರ್ಬೇಕಲ್ಲ ಸೊ ಕೆಲವೊಬ್ರು ಕೆಲವೊಬ್ಬ್ರನ್ನ ಅರ್ಥ ಮಾಡ್ಕೊಂತಾರ ಕೆಲವೊಬ್ರು ಕೆಲವೊಬ್ನ್ನ ಅರ್ಥ ಮಾಡ್ಕೊದ್ರಲ್ಲಿ ಡಿಲೇ ಮಾಡ್ಕೊತಾರೆ ಕೆಲವೊಬ್ರು ಕೆಲವೊಬ್ರು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಲ ಅಂತಾರ ಡ್ರಾಮಾ ಮಾಡ್ತಾರೆ ಸೋ ಡ್ರಾಮಾ ಮಾಡೋರ್ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಾರಿ ತುಂಬಾ ಕಷ್ಟ ಆಗುತ್ತೆ.
ಹೌದನ್ರಿ
ಯ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅವ್ರನ್ನ ಅರ್ಥ ಮಾಡ್ಕೊಂಡು
ಅಂದ್ರೆ ಅವ್ರಿಗ ಅರ್ಥ ಆಗತ್ತೆ ಇಲ್ಲಾ ಹೆಂಗ್ ಗೊತ್ತಾಗತ್ ರೀ ಅವ್ರಿಗೆ ತಿಳವಳಿಕಿ ಆಯತ್ ಇಲ್ಲ ಹೆಂಗ ಗೊತ್ತಾಗುತ್ತ ಅವ್ರರಗಿ ತಿಳುವಳಿಕೆ ಇಲ್ಲಾ ಇದ್ರೆ ಅರ್ಥ ಮಾಡ್ಕೊಂಡ್ ನೀವ್ ಹೇಳ್ದಂಗ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ತಾರ ರಿ ಅವ್ರಗೆ ತಿಳುವಳಿಕೆ ಇಲ್ಲಾಂದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅವಾಗ ನಿಮ್ಮಂತ ಅವ್ರ ಗೊತ್ತ ಇದವರೆ ಹೇಳ್ಕೊಡ್ಬೇಕು ಅವರ
ಏ ಇಲ್ಲ ಸರ್ ನಮಗ್ ಅಷ್ಟು ಜೀವನದ ಬಗ್ಗೆ ಅರ್ಥ ಅನ್ನೋದೇ ಇಲ್ಲಲ್ಲ ಸರ್ ಅಷ್ಟು ಅರ್ಥ ಮಾಡ್ಕೊಂಡ್ ಬಿಟ್ರೆ ಜೀವನ ಯಾಕೆ ಇಷ್ಟು ಹುಡುಗಾಟ ಆಗ್ತಾ ಇತ್ತು ಅದೇ ಹೇ ಇದನ ಜೀವನದಲ್ಲಿ ಅರ್ಥ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದು ಒಬ್ಬರಿಗ ಒಬ್ರು ಅರ್ಥ ಮಾಡ ಇನ್ನು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಂಡಿದಲ್ಲಿ ಅಲ್ಲಿ ಯಾವುದೇ ರೀತಿ ತ್ತಿನಲ್ಲಿ ಸಮಸ್ಯೆ ಇದ್ರುನು ಬಂದಲ್ಲ ಬಗೆ ಹರದ ಹೋಗ್ಬಿಡ್ತಾವ ತಾನಾಗಿ ತಾನ
ಹೌದ ನರೀ
ಆದ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ಹೊರತು ಅರ್ಥನೇ ಜೀವನ ಆಗ್ತಾ ಹೋದ್ರೆ ವೈಯ ಮನಸ್ಸು ಬಂದಬಿಡುತ್ತೆ ಅಲ್ಲ ಸರ್ ಅಲ್ಲಿ
ಹೌದನರೀ
ಅದು ಅದು ಯಾವ ರೀತಿ ಅರ್ಥ ಮಾಡಿಸ್ಬೇಕಾಗುತ್ತೆ ಕೆಲವೊಬ್ಬರಿಗೆ
ಅಲ್ಲ ಮೇಡಮ್ ಅರ್ಥ ಮಾಡಿಸ್ಬೇಕಂದ್ರೆ ಈಗ ಅಥ ಅರ್ಥ ಆಗ್ಲಾರ್ದ್ರರಿಗೆ ತಿಳಿಸಿ ಹೇಳ್ಬೇಕು ಮೇಡಮ್ ಬಟ್ ಆದ್ರೆ ಅವರೇ ಅರ್ಥ ಮಾಡ್ಕೇಬೇಕಂದ್ರೆ ಅವ್ರಿಗೆ ಹ
ಇಲ್ಲ ಇಲ್ಲ ಸರ್ ಅದ ಅರ್ಥ ಎಲ್ಲಾ ಟೈಮ್ ಅಲ್ಲಿ ತಿಳಿಸಿ ಹೇಳ್ ಬಿಟ್ರೆ ಅದು ಭಾವನೆಗಳಿಗೆ ಸ್ಪಂದನೆಗಳಿಗೆ ವೇದನೆಗಳಿಗೆ ಅರ್ಥನೇ ಇರಲ್ಲಾ ತಾನಾಗಿದ್ದಾನು ಅರ್ಥ ಮಾಡಕೊಂಡು ಕೆಲವೊಂದು ವಿಷಯಗಳು ಅದು ಸ್ಪಂದನೆ ಮಾಡೋದ ಇರುತ್ತೆ ಮತ್ತೆ ನೋಡ್ರಿ ಅದು ನಿಜವಾದ ಸ್ವರ್ಗ ಸುಖ ಅಂತಂದ್ರೆ
ಹೌದೇನ್ರಿ
ತಾನಾಗಿತ್ತ ತಾ ತೀಳ್ಕೊಬೇಕು ಕೇಳಿ ಪಡಿಯೋದ ಇದರಲ್ಲಿ ಅರ್ಥನೇ ಇರೋದಿಲ್ಲ ಜೀವನದಲ್ಲಿ ನನಗೆ ಕಸ್ಕೊಂಡಂಗ ಇರತ್ತೆ ನನ್ಗ ಇದ್ ಬೇಕು ನನಗ ಅದ ಬೇಕು ಅದು ಕೆಲವೊಂದು ಹೆಣ್ಣಿನಲ್ಲಿ ಆ ಸ್ವಭಾವ ಇಲ್ಲಾ ಅಂತಂದ್ರೆ ಬಹಳ ಅದೃಷ್ಟವಂತರುನು ಅನ್ಕೋಬೇಕು
ಇಲ್ಲಾ ಅಂತಲ್ಲಾ ಅವ್ರ ಇರುತ್ತೆ ಬಟ್ ಆದ್ರೆ ಈ ಕಡೆ ಅವ್ರಿಗೆ ಕೊಡಸ ಬೇಕಂತೇಳಿ ಅವ್ರಿಗು ಗೊತ್ತಾಗಬೇಕಲ್ರಿ ಈ ಕೇಳಿದ್ರೆ ಗೊತ್ತಾಗುತ್ತೆ
ಇಲ್ಲ ಸರ್ ಅದನ್ನೇ ಮನಸ್ಸಿನ ಅರ್ಥ ಸ್ವಭಾವ ಭಾವನೆಗಳ ಅರ್ಥ ಸ್ವಭಾವ ಅಂತ ಹೇಳದು ಅದೇ ಅರ್ಥ ಅನ್ನೋದು ಅರ್ಥಗರ್ಭಿತ ಜೀವನ ಅಂತ ದೇವ್ರು ಯಾಕೆ ಹೇಳಿದ್ದಾರೆ ಅದಕೆ ಹೇಳೋದು ತಾವ ಆಗಿ ಈ ಮನಸ್ಸನ ಮನಸ್ಸನ ಅರ್ಥ ಮಾಡ್ಕೊಂಡ್ ಬಿಟ್ರೆ ಯಾವ್ದ ಗೊಂದಲನು ಇರೋದಿಲ್ಲಾ
ಹೌದೇನ್ರಿ
ಎದ್ರಗಿರೋ ವ್ಯಕ್ತಿ ಗ ಏನ್ ಬೇಕು ಅಂತಂದು ಈ ಕಡೆ ಇರೋರು ಅರ್ಥ ಮಾಡ್ಕೊಬೇಕಾಗುತ್ತೆ ಆ ಕಡೆ ಇರೋಗಿ ಏನ್ ಬೇಕು ಅಂತಂದು ಆ ಕಡೆ ಇರೋರು ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಇನ್ನೊಬ್ಬ್ರಗ ಇನ್ನೊಬ್ಬರ ಜೀವನದಲ್ಲಿ ಅರ್ಥ ಕೆಡಿಸಿ ಅವ್ರ ಇಬ್ಬರು ಜೀವನ ಅರ್ಥಾ
ಅಲ್ಲ ಮೇಡಮ್ ನೀವ ಹೇಳಿದ್ದೇ ಕರೆಕ್ಟ್ ಆಯ್ತ್ ಮೇಡಮ್ ಇಲ್ಲಾನಲ್ಲ ಹ
ಹುಂ
ಆದ್ರೂ ಅವರಿಗೆ ನೀವು ಹೇಳಿದಷ್ಟು ಅರ್ಥ ಮಾಡಿಕೊಳ್ಳ ಬುದ್ಧಿಶಕ್ತಿ ಶಕ್ತಿ ಇರಬೇಕಲ್ರಿ ಅವ್ರಿಗೆ ಆ ಕಡೆ
ಬಾಳನೇ ಇರುತ್ತೆ ಸರ್ ಇದ್ ಭೂಮಿ ಮೇಲೆ ಬುದ್ಧಿ ಶಕ್ತಿ ಇಲ್ಲ ಅರ್ಥಶಕ್ತಿ. ತಿ ಇಲ್ಲ ಅಂತಂದ್ರೆ ಮನ್ಸನ ಶಕ್ತಿ ಅನ್ನೋದ ಏನಿರುತ್ತೆ ಅದ ನೋಡ್ರಿ.
ಅಂತದ ಏನ್ ಮನಶ್ಯನ್ ಶಕ್ತಿನೇ ಇರಲ್ವಲ್ಲ ಮೇಡಮ್ ಅವ್ರಿಗೆ.
ಇ ಇರುತ್ತೆ ಸರ್ ಅವ್ರು ಹೊರಗಡೆ ತೂರು ಆದ ಅರ್ಥ ಏನ್ ಅರ್ಥ ಆಗಿದೆ ಅಂತ ಹೊರಗಡೆ. ತೂರಿಸಲಿಲ್ಲ ಅಂತಂದ್ರು. ಅದು ಒಳಗಡೆ ಯೂನಿವರ್ಸ್ ಅನ್ನೋದ ಏನಿರುತ್ತೆ ನೋಡ್ರಿ ಆತ್ಮ ಬಂಧನ ಅನ್ನೋದು. ಅವ್ರಲ್ಲಿನು ಆತ್ಮ ಇದೆ ಈ ಕಡೆಯವರಲ್ಲಿನೂ ಆತ್ಮ ಇದೆ ಅವ್ರು. ರಲ್ಲಿನೂ ದೈವ ಭಕ್ತಿ ಇದೆ. ಈ ಕಡೆಯವರಲ್ಲಿನೂ ದೈವ ಭಕ್ತಿ ಇದೆ ಅವುರಲ್ಲಿನೂ ಅಜಗಜ ನಂಬಿಕೆ ಇದೆ. ಸೊ ಎಷ್ಟೊತ್ತಿದ್ರು ಮಾಡ್ತಾರೆ ಎಷ್ಟೊತ್ತಿದ್ರು ನನ್ ಕಲದಾಗ ಬರ್ತಾರೆ ಎಷ್ಟೊತ್ತಿದ್ರು. ಅವ್ರು ನನ್ ಮಾತಿಗೆ ಸ್ಪಂದನೆ ದಾ ಟಲ್ಲ ಅನ್ನೋದು ನಂಬಿಕೆ ಇದೆ ಆ ನಂಬಿಕೆನೇ ಜೀವ್ನ. ಸೊ ಈ ಕಡೆಯವ್ರಗೂ ಆ ನಂಬಿಕೆ ಇದೆ.
ಹೌದೆನ್ರಿ ಹ್ಮ್
ಎಲ್ಲಿದ್ರು ಬರ್ತಾರೆ ಮ್ಯಾಗ್ನೆಟ್ ತರ ನಾನ್ ಬಿಡ್ತೀನಿ ಅಂ ತಂದ್ರನು ಬಿಡ್ಲಾರ್ದು ಹುಡ್ಕೊಂಡು ಮ್ಯಾಂಗ ಇಡ್ತಾರ ಬಂದ ಅಂಟ್ಕೊಂತಾರಂತ.
ಅಬಬಾಬ ಹೌದೇನ್ರಿ.
ಹೌದು ಸರ್ ಆ ನಂಬಿಕೆ ಇದೆ ಹೌದು.
ಮ್ಯಾಗ್ನೆಟ್ ತರ ಆಗ್ಬಿಟ್ರಿ ನೀವ ಹಂಗಾರ.
ನಾನು ಅಂತ ಹೇಳ್ತಾ ಇಲ್ಲ ಸರ್. ಈ ಕಡೆ ಬೇರೆ ಜನಗಳಿಗೆ ಹೇಳ್ತಾ ಇದಿನಿ ನಮ್ದಲ್ಲ ಹೇಳ್ತಾ ಇದ್ದಾರೆ.
ಹೌದ ಎಂದೆ.
ಹೌದು ಸರ್ ಯಕಂದ್ರೆ ಈ ಕಡೆ ಇರೋ. ಕಬ್ಬಿಣ ಅಟ್ರಾಕ್ಟಿವಕಿಂತ ಆ ಕಡೆ ಇರೋ ಮ್ಯಾಗ್ನೇಟ ಅಟ್ರಾಕ್ಟಿವ್ ಜಾಸ್ತಿಯಾಗಿದೆ.
ಹೌದ ಎಂದೆ.
ಅಷ್ಟ
ಹ್ಮ ಹ್ಮ ಪರ್ವಲ್ ಬಿಡ್ರಿ ಬಾಳ ಚಂದ ಹೇಳಿದ್ರ ಮ್ಯಾಗ್ನೆಟ್ ತರ ಐತ ತರ ಅಲ್ಲೆ ಮ್ಯಾಗ್ನೆೇಟ್ ತರ ಆಗಿದರ ಅಂದ್ರೆ ಅವ್ರು ಎಷ್ಟು. ದ ಅರ್ಥ ಮಾಡ್ಕೊಂಡಿರ್ಬೋದ್ರಿ.
ಮಾಡ್ಕೊಂಡ್ರುನು ಎಷ್ಟೇ ಅರ್ಥ ಮಾಡಕ ಕಂಡ್ರುನು ಎಷ್ಟೇ ಹೊಂದಾಣಿಕೆ ಇದ್ರುನು ಎಷ್ಟೇ ಗ್ರಿಪ್. ತಿಳ್ಕೊಂಡಿದ್ರುನು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರುನು. ಅವ್ರನೊಂದ್ ಹಂತಕ್ ಇಡ್ಬೇಕ್.
ಒಂದ ಲಂಗೂಲಗಾಮ್ ಇರ್ಬೆಕಂತಂದ್ರೆ ಕೋಪ.
ಹಾ ಹಾ ಹಾ.
ಮಂಡತನ.
ಬ್ಲಾಕ್ ಮೇಲ. ಹಂತವೆಲ್ಲ ಬೇಕಾಗತ್ತಲ್ರಿ ಮೇಡಮ್.
ಹ್ಞೂ
ಹ. ಮೇನ್ ಹಂತ ಹಿಂತವೆಲ್ಲ ಕೆಲ್ಸ ಮಾಡಲ್ರಿ ಮೇಡಮ್. ಕೋಪ ಮಾಡ್ತಾನ ಬ್ಲಾಕ್ ಮೇಲ್ ಆದ್ರೆ ಚೆನ್ನಾಗ್ ಕೆಲ್ಸ ಮಾಡ್ತಾರ. ಹ್ ನೋಡ ಬ್ಲಾಕ್ ಮೇಲ್ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಅವ್ ಯಾಕಂದ್ರೆ ಅವ್ರಿಗಗ್ ಗೊತ್ತಿರಲ್ಲ ಪಾಪ ಅವ್ರ ಅಮಾ ಕುರು ಅವ್ರಿಗಿ ಏನ್ ಗೊತ್ತಿರುತ್ತ.
ಮೊದ್ಲೇ ಅವ್ರು ಮೊಂಡ್ರ ಅಂತ ಹೇಳಿ ಮತ್ತ ಏನಾದ್ರು ಹೇಳಿದ್ ಮಾಡಿಕೆಂಬುಟ್ರ ಎಲ್ಲೆಪ್ಪಾ ಅಂತ ಹೇಳಿ ಅವ್ರು ಓಡೋಡಿ ಬರ್ತಾರ ಪಾಪ. ಅವ್ರಗಿ ಏನ್ ಗೊತ್ತಿರುತ್ತ.
ಬರ್ತಾನೆ ಎಲ್ಲಿದ್ರು ಏ ಮಾಡಿದ್ರು ಬರ್ತಾನೆ ಮಾಡಿಲ್ಲಂದ್ರರುನು ಬರ್ತಾನೆ ಅದೇ ಅರ್ಥ.
ಹೌದೇನ್ರಿ.
ಹ್ಮ.
ಪಾಪಾ. ಅವ್ರಗ ಏನ್ ಗೊತ್ರಿ ಪಾಪ ಮತ್ತೆ ಈ ಮೊಂಡುತನಕ ಬಿದ್ದು ಏನಾದ್ರು ಮತ್ತೆ ಹೋಗಿ ಏನಾದ್ರು ಅರ್ಹನ ಅ ಮಾಡ್ಕೊಂಬಿಟ್ರ ಅವ್ ಮತ್ಯಾರಿಗಿ ಮತ್ತೆ ಕಷ್ಟ ಅಂತೇಳಿ. ಮತ್ತೆ ಅವ್ರಿಗೆ ತೊಂದ್ರೆ ಅಲ್ಲ.
ಹಂಗಂತಂದ ಅರ್ಥ ಮಾಡ್ಕೋಬಾರ್ದು ಸರ್ ಯಾವಾಗ್ಲು. ಅಪಾಯ ಮಾಡ್ಕೊತಾರ ಅಂತಂದು ಅರ್ಥ ಮಾಡ್ಕೊಂಡು ಬರೋದಂತದ ತಪ್ಪಾಗುತ್ತೆ.
ಹಾ
ಆ ರೀತಿನಲ್ಲಿ ಬರಲ್ಲ ಅವರು. ಅವ್ರು ಮಾಡಿರೋದು ತಪ್ಪು ಅವ್ರು ಮಾಡ್ತಾ ಇರೋದು ತಪ್ಪು.
ಹ್ಮ್
ಅಂತಂದು ಅರ್ಥ ಮಾಡ್ಕೊಂಡು ಬರ್ತಾರೆ ಹೊರತು ಅವರು ಬ್ಲ್ಯಾಕ್ ಮೆನಿಗೆ ಬರಂತ ಮನುಷ್ಯವರೇ ಅಲ್ಲ.
ಹೌದೇನ್ರಿ.
ಯಾಕಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಹೇಳ್ತೀನಲ್ಲ. ಒಂದು ಕಡೆ ಮ್ಯಾಗ್ನೆಟ್ ಇದ್ರೆ ಇನ್ನೊಂದ್ ಕಡೆ ಗ್ರಾನೆಟ್ ಇದೆ ಗ್ರಾನೆಟ್ಸ್ ಇದ್ದಾವೆ ಅಲ್ಲಿ.
ಆದ್ರ ಗ್ರಾನೈಟ್ಗಿಂತ್ ಮ್ಯಾಗ್ನೇಟೇ ಹೆಚ್ಚ ಪವರ್ ಅಲ್ರಿ ಮೇಡಂ.
ಅದೇನು ಈ ಕಡೆ ಗ್ರಾನೇಟ್ ಅನ್ಬೇಕಾಗಿತ್ತು ಬೈ ಚಾನ್ಸ್ ಬಂದ್ಬಿಡ್ತದ ಸುಳ್ಳು ಅನ್ಕೊತೀನ ಅದು.
ಹ ಹೌ ಬಾ ಬಾ ಬ ಹಾ
ಈ ಕಡೆ ಗ್ರಾನೈಟು ಆಕಡೆ ಮ್ಯಾಗ್ನೇಟು.
ಹೌದೆನ್ರಿ ಮ್ಯಾಗ್ನೆೇಟ್ ಎಷ್ಟ ಇದ್ರ ಮ್ಯಾಗ್ನೆೇಟ್ ಮ್ಯ ಬ್ರ್ಯಾಂಡೆಡ್ ಏನ್ ಪವರ್ ಬರ್ತರಿ.
ಏನ್ಸರ್
ಹ್ಮ ಪಾಪ ಅಮಾಯಕ್ರನ್ ನೋಡ್ಕೊಂಡು ಹೆಂಗಾರ ಮಾಡ್ತಾರ ಅವ್ರರು ಪಾಪ ಅರ್ಥ ಮಾಡ್
ಇಲ್ಲ ಇಲ್ಲ ಇಲ್ಲ ಈ ಈ ಕಡೆ ಹೆಣ್ಮಕ್ಳು ಮೆ ಗ್ರಾನೇಟ್ ಆದ್ರೆ ಆ ಕಡೆ ಹೆಣ ಮಕ್ಳು ಲು ಮ್ಯಾಗ್ನೆಟ್ ಇದ್ದಂಗೆ.
ಇಲ್ಲ ಮೇಡಮ್ ಗ್ರಾನೈಟ್ ಅವರೇ. ಈ ಕಡೆ ತಾವು ಮ್ಯಾಗ್ನೇಟ್ ಇದ್ದಂಗ.
ಏನು ಗೊತ್ತಿಲ್ಲ ಸರ್ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಿ ಬಟ್ ಹ ಅ ತಾವು ನಾವು ನನ್ನೋರು ಅನ್ನೊ ಮಧ್ಯದಲ್ಲಿ ಅವರು ಸಾಕಷ್ಟು ಅರ್ಥ ಮಾಡ್ಕೊಳ್ಳಾರ್ದೆ ಬಿಹೇವಿಯರ್ ಮಾಡ್ಬಿಟ್ಟಿರ್ತಾರೆ. ಅರ್ ತಕ್ ಹೌದು ಸರ್ ಸೊ ಈ ಕಡೆ ಅವ್ರರಿಗೆ ಅರ್ಥ ತುಂಬಾ ಚಿಕ್ಕದ ಇರುತ್ತೆ. ಜೀವನ್ದಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ.
ಹ್ಮ
ಬಟ್ ಅರ್ಥ ಮಾಡ್ಕೊಂಡು ಜಸ್ಟ್ ಏನ್ ಬೇಕು ಅಷ್ಟೇ ಕೇಳಿರ್ತಾರೆ ಅವರು ಅರ್ಥದಲ್ಲಿ ಆ ಅರ್ಥ ಕಣ್ಣು ಬಂಗ ಅದ ಆಗೇ
ಹ್ಮ
ಅವು ಬರ್ಬೇಕು ಸಿಟ್ಟು ಬರ್ಬೇಕು ಜಗಳ ಬೇಕು ಅಲ್ಲಿ ಬೇಕು ಡಬ್ಲ್ಯೂ ಡಬ್ಲ್ಯೂ ಎಫ್ ಎಲ್ಲ ಬೇಕಲ್ಲಿ
ಹೌದೇ ಏನ್ರಿ ಹ್ಮ್ ಆತರ ಇರ್ತಾರ ಏನ್ರಿ
ಹೌದು
ಹ್ಮ್
ಅ ಅದೇ ಜೀವನ ಅಲ್ವಾ ಸರ್
ಅ ಬಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬಿಡ್ರಿ ಪಾಪ ಅಂತರ್ನ
ಹೌದು ಇಲ್ ನೋಡ್ರಿ ಅವ್ರ ಸರಿಗ ಅರ್ಥ ಮಾಡ್ಕೊತಾ ಹೋಗ್ಬಿಟ್ರಿ
ಹ್ಮ್
ಅವ ಅಪ್ಪಿ ತಪ್ಪಿ ಏನಾದ್ರು ಅವ್ರ ಕೇಳ್ದಂಗ ಕಾಲ್ ಮಾಡ್ಲಾರ್ದಂಗ ಇದ್ಬಿಟ್ರೆ
ಹಾ
ಅವ್ರನ ಕ್ಯಾರಿ ಅನ್ಲಾರದಂಗ ಇದ್ ಬಿಟ್ರೆ ಅವ್ರಗಪ್ಪ ಓದ್ತಾ ಅವಾವಾಗ ಬೇಕಾವಾಗ ಹೆಗ್ರಗಂತ ಹೋಗ್ಬಿಟ್ರೆ ಅವ್ರಿಗೆ ಏನ್ ಬೇ ಅದನ್ನ ಕೈ ಬಿಟ್ಬಿಟ್ಟಿವಂತಂದ್ರೆ
ಹ್ಮ್
ಏ ಅದೇ ಅದ ಏನ್ ಬಿಡು ಲೆಕ್ಕ
ಮತ್ತೆ ಹಂಗ ಹಂಗಿದ್ದಾಗ ಬಿಟ್ಟು ಬಿಡಬೇಕಲ್ಲ ಪಾಪ
ಅಲ್ಲ ಹಂಗಿದ್ರೆ ಹಂಗಿದ್ ಬಿಟ್ರೇ
ಹ್ಮ್
ಅವರು ಹೆಂಗ್ ಅರ್ಥ ಮಾಡ್ಕೊಂಡ್ ಬಿಡ್ತಾರ ಅಂದ್ರ ಲಾಸ್ಟಿಗೆ ಏಯ ಅದು ಏನದು ಯ ನನ್ನ ಕೈಯಗ ಇರೋದ ಅದು ನನ್ನ ಅಂಗೈಯ್ಯಲ್ಲಿರೋ ಬೆಣ್ಣೆ ಅದು ನಾನು ಕಾಸ್ತಾಗೆಲ್ಲ ತುಪ್ಪ ಆಗುತ್ತೆ ಅದು
ಹೂ
ಅನ್ನ ಲೆವೆಲಿಗೆ ಬಂದ್ಬಿಡ್ತೈತೆ ಮತ್ತೆ
ಹೌದೇನ್ರೀ
ಹ್ಮ್
ಅಬಾಬಾ ಪರ್ವಾಗಿಲ್ಲ ಬಿಡ್ರಿ ಬಾಳ ಚೆನ್ನಾಗಿ ಹೇಳಿ ಕೊಟ್ಟರ ಅರ್ಥ ಮಾಡದು ನಿಮ್ದು ಓಕೆ ಓಕೆ ಹೇಳ್ರಿ ಮೇಡಂ ತಮ್ಮ ಧನ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ರೀ ಹ್ಮ್